ಹಲೋ
ಹಲೋ
ಹಾ
ಅವಾಗ ಏನ್ ಮಾಡ್ತಾ ಇದ್ದೆ ಟೀ ಆಯ್ತಾ
ಟಿ ಆಯಿತು
ಹಾ ಏನ್ ಮಾಡಾತಿ
ಏನಿಲ್ಲಾ ನಮ್ ಮನಿಗೆ
ಆರಾಮಲಾ
ಹ ನಿಮ್ಮರಾಗ ಜಾತ್ರಗ್ ಎನ್ ಮಾಡ್ತೀರಾ ಅಂತ ಕೇಳ್ದ
ಜಾತ್ರೆ ಎನ್ ಜೋರೇನ್ ಊರಾಗ
ಸ್ವಲ್ಪ್ ಹಾಂಗ್ ಮಾಡ್ಲಿ
ಹ್ಮ್ ಹ್ಮ್ ನಾಷ್ಟ ಆಯ್ತು
ನಾಸ್ಟ್ ಆಗಿಲ್
ಹಾ ಹಾ ಏನ್ ತಿಂದೆ
ಅವಲಕ್ಕಿ
ಹೊ ಹೋ
ಅದಕ್ಕೆ ಜಾತ್ರಿ ಆಗುತ್ತಾ
ಹ್ಮ್ ಹ್ಮ್ ಊರಲ್ಲ ಏನ್ ಮಾಡ್ತಿದಿಯ ಇವಾಗ
ಉರಾಗ್ ಎನ್ ಇಲ್ಲಾ ನೋಡ್
ಬೇ ಕೆಲ್ಸಾ ಗಿಲ್ಸಾ ಮಾಡ್ತಿಯಾ ಎನ್ ಇಲ್ಲಾ ಓದ್ತಾ ಇದೀಯಾ.
ಏನಿಲ್ಲಾ ಅದರಾಗ ಗೊತ್ತಾಯ್ತಲ್ವಾ ಹಲೋ
ಹ್ಮ್
ಅದನ್ನ ಸ್ಟೋರಿ ಸ್ಟೇಟಸ್ ಅಲ್ ಹಾಕ್ತೀನಿ ಎಲ್ರೂ ನೋಡ್ಲಿ ಅಂತ್
ಏನಂತಾ
ಇದೇ ಫೋಟೋ ಹಾಕಿರ್ತೀನಿ ಅಲಾ ಕೆಲ್ಸಾ ಮಾಡಿ
ಹ್ಮ ಹ್ಮ್
ಇದು ನಾನು ತೋಟಾ ಹಾಕ್ತೀರ್ತಿನಲ್ಲಾ
ಹ್ಮ್
ಅದಕ್ಕೆ ಒಳ್ಳೇ ಫೋಟೋ ಬುಟ್ ಒಳ್ಳೆ ಸಾಂಗ ಹಾಕ್ತೀನಿ ಅದು ವಾಟ್ಸಪಲ್ಲಿ ಅಲ್ಲಿ ಸ್ಟೋರಿ ಹಾಕೋತೀನಿ
ರಿಲ್ಸ್ ಮಾಡ್ತೀಯ ಇವಾಗ ಕಂಟೆಟ್ ಕ್ರಿಯೇಟ್ರಾ
ಏ ಗುರು ನಿಂಗ್ ಗೊತ್ತಾಗುತ್ತಾ ಇಲ್ವಾ
ಹಾ ಅರ್ಥ ಆಗತ್ತೆ.
ಎ ಐ ಇ ಈಗಾ ಬಂದಿದೆ ಅಲಾ ಕಾಲ್ಕಿ ಬಿಟ್ಟಿದಾರ.
ಹ್ಮ್
ಅದರಲ್ಲಿ ನನ್ ಫೋಟೋ ಹಾಕ್ಬಿಟ್ಟು ಅದಕ್ ಒಂದ್ ಪ್ಯಾಂಟ್ ಹಾಕ್ತೀನಿ ಫೋಟೋ ಬೇರೆ ತರಾ ಬರ್ಲಿ ಅಂತಾ.
ಹ್ಮ
ಆ ಫೋಟೋನ ತಗೊಂಡು ವಾಟ್ಸಆಪ್ ಅಲ್ಲಿ ಇನ್ಸ್ಟಾದಲ್ಲಿ ಒಂದ್ ಸಾಂಗ್ ಕುಡ್ಸ ಬಿಟ್ಟು ಸ್ಟೋರಿ ಸ್ಟೇಟಸ್ ಹಾಕ್ತೀನಿ ಅಂದೆ ಅವಾಗಅವಾಗ.
ಹೊ ಹೋ ಅಲ್ಲಾ ಇದೆ ನಾನು ಆಚೆ ಕಡೆ ಇ ಇದೆವಲ್ಲಾ ಕೇಳಸ್ತಿಲ್ಲ ಸರಿಯಾಗಿ
ಆಚೆ ಕಡೆ ಇದ್ರೆ ಇದನ್ನು ಗೊತ್ತಿಲ್ಲ ಅಂದ್ರೆ ಏನು ಧಾರವಾಡಲ್ಲಿ ಏನ್ ಮಾಡ್ತಿಯಾ ನೀನು
ಹಾಂ
ಇಷ್ಟು ಗೊತ್ತಿಲ್ಲ ಅದ್ರೆ ಧಾರವಾಡಲ್ಲಿದ ಏನ್ ಮಾಡ್ತಿಯಾ ಇಲ್ಲಿ ಊರಲ್ಲಿ ಇರ್ಬೋದಲ್ಲ
ಏ ಮತ್ತ್ ತಡರಿ ಕೇಳಸ್ತಾ ಇಲ್ಲ ಕರೆಕ್ಟ್ ಆಗಿ ವಾಯ್ಸ್ ಬ್ರೇಕ್ ಆಗತಾ ಇದೆ.
ಇವಾಗ
ಹ್ಮ್ ಹೇಳ
ಹಾ ಮತ್ತೆ ಏನ ಟೀ ಎಲ್ಲ ಕುೂಡುದ್ರ.
ಹ್ಮ್ ನಿಮ್ದ ಹ್ಮ್ ಏನ್ ಸಮಾಚಾರ ಟ್ರಿಪ್ ಏನಾದ್ರು ಹೋಗಬೇಕ
ಇವತ್ತು ನಮ್ಮ ಉರಲ್ ಜಾತ್ರೆ ಅದ ಬರ್ತೀರಾ ಅದ ಯಾವ ದೇವರಾದ್ರೆ ಇರ್ಲಿ ನನ್ಗೆ ತುರ್ಗತ್ತಲ್ಲ ಬರ್ತೀರಾ
ಓಕೆ ವಿಸಿಟ್ ಮಾಡ್ಬದ ಅಡ್ರೆಸ್ ಹಾಕ್ಬಿಡಿ ನಾನ್ ಬರ್ತನ
ನಮ್ಮ ಊರಿಗ್ ಬನ್ನಿ ಅದು ನಮ್ಮ ಹೊಲದ ಹತ್ರ ಇರೋ
ಆಂಟಿ ನಿಮ್ಮೂರ ಯಾವ್ದ ಊರ ಹೆಸರೇನು
ನಮ್ದೊಂದ ಊರ ಅದೇ
ಹ್ಮ್ ಹ್ಮ್ ಹ್ಮ್ ಏನು ಮರಿ ಹೊಡ್ತೀರಾ
ಹಾ ಎಲ್ಲ ಇರುತ್ತೆ ಅದ್ಕ ನಮ್ಮ ಹೋಲ್ಡ್ ಹತ್ರನ ಇರೋದು ನಾವ್ ಮಾಡ ತ ಇರೋದು
ಚಿಕನ್ನ ಅಲ್ಲ ಮಟನ್ನ
ಮಟನ್ ಇರುತ್ತೆ ಮತ್ತೆ ಮರಿ ಒಡ್ಮೇಲೆ ಚಿಕನ್ ಬರುತ್ತಾ
ಅ
ಅದ ಮರಿ ಆಗತ್ತಾ
ಅಲ್ಲ ಕೊಳ ಕಳದ್ರ ಅ ಅದನ್ನ ಆಗತ್ತ ದೇವ್ರೇ ಆಗದ ಅರ್ಪಣೆ ಮಾಡ್ತಲ್ಲ
ಅದು ಚಿಕನ್ ಯಾವ್ದು ಅರ್ಪಣೆ ಮಾಡಿದರು
ನಾ ಮರಿಬೇಡಿತೇವಿ
ಹ್ಮ್ ಒಂದ ಎರಡ
ಹ ಒಂದ್ ನಾಲ್ಕೈದು ಇದೆ
ಹ್ಮ್ ಊರಿಗೆರಿಗೆಲ್ಲ ಊಟ ಹಾಕ್ಸ್ತರನಲ್ಲಿ
ಊರ್ಗೇನಿಲ್ಲಾ ನಮ್ಗ್ ಬೇಕಾದವರು ನೆಂಟ ಎಲ್ಲ ಬಂದಿರ್ತಾರಲ್ಲ
ಹೌದನಾ
ಇಲ್ಲಿ ನೆಂಟ್ರದ ಎಲ್ಲ ಬಂದಿರ್ತಾರಲ್ಲ ಮತ್ತೆ ಇವಾಗ ನಮ್ಮ ಮಾಮ ಇವಾಗ ಎದ್ಬಿಟ್ಟು ಹೊರ್ಗಡೆ ಬಂದ ನ ಮಾಮ
ಹ ಮಾಮಾ
ಇವಾಗ ಎದ್ ಬಂದ್ಬಿಟ್ಟು ಸೌಂಡ್ ಮಾಡ್ತಾನೆ ಕುತ್ಕೊಂಡ
ಏನ್ ಸೌಂಡ್ ಮಾಡ್ತಾ ಇದ್ದೇನೆ
ಅವ್ನ್ ಸೌಂಡ್ ಮನುಷ್ಯ ಅವನ್ ಬೆಳಗ್ ಬೆಳಗ್ ಏನ ಸೌಂಡ್ ಮಾಡ್ತಾನೆ
ಹ ಕೆಲ್ಸ ಏನ್ ಮಾಡ್ತಾ ಇದಿ ಸೌಂಡ್ ಬಿಟ್ರೆಏ ಬರ್ಲಿ ಗೊತ್ತಿಲ್ಲ ಕೆಲ್ಸ
ನಮ್ಮ್ನ ಮೊದ್ಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಜೊಮ್ಯಾಟೊ ಅದೇನೋ ಆಡ್ರರ್ ಹೊಡಿತಾ ಇದ್ರು ಇವಾಗ ಅದೆಲ್ಲ ಸಾಕ್ ಆಗಿ ಬೇಜನ್ ದುಡ್ಡು ಮಾಡ್ಕೊಂಡ್ ಬಂದು ಈ ಮನೆ ಕಟ್ಸ
ಹಾ ಫಾರ್ಮಿಂಗ್ ಮಾಡ್ತಿದಾರನ ಅವರಲ್ಲೇ
ಹಾ ಏನ್ ಅಗ್ರಿಕಲ್ಚರ್ ಏನ್ ಎಲ್ಲ ಅದೆಲ್ಲ ಗೊತ್ತ ಇವಾಗ ಏನಿಲ್ಲಾಂದ್ರ ಒಂದ್ ಹತ್ ಲಕ್ಷ ಇಪ್ಪತ್ ಲಕ್ಷ ಮಾಡವನೊಬ್ನು
ಓ ಅಲ್ಲೇ ಬಿಸ್ನೆಸ್ ಮಾಡೇನೆ ಬೆಂಗಗಳೂರಲ್ಲಿ
ಏ ದುಡ್ಡ್ದಾನೆ ಮಾಡಿರೋದು ಅಂದ್ರೆ ಈ ತರ ಆಡ್ರರು ಹೊಡಿತಾರಲ್ಲ ಬೈಕ ಅಲ್ಲಿ
ಓಹ ಜೊಮ್ಯಾಟೊ ಫ್ಲಿಪ್ಕಾರ್ಟ್ ಈ ತರ ಎಲ್ಲಾ ಡೆಲಿವರಿ
ಹ್ಮ್ ಡೆಲಿವರಿ ಬಾಯ್ ಆಗಿ ಕೆಲ್ಸ ಮಾಡ್ತಾ ಇದ್ದಾ ಒಂದ್ ಹತ್ತು ಹನ್ನೆರಡು ಲಕ್ಷ ದುಡ್ಡು ಮಾಡವ್ರೆ ಈಗ ಒಂದು ಎಂಟ ಲಕ್ಷ ಬಡ್ಡಿ ಹಂಗ ಕೊಟ್ಟವ್ರೆ ಮೊನ್ನೆ
ಹ್ಮ್ ಎಲ್ಲಿ ಫೈನಾನ್ಸ್ ಮಾಡಕತಾನೆ ಏನ್
ಫೈನಾನ್ಸ್ ಎಲ್ಲ ಬಡ್ಡಿ ಲೆಕ್ಕಾ ಅಕ್ಕ ಫೈನಾನ್ಸ್ ಏನಲ್ಲ ಹಿಂಗ ಅಳಿಲು ಕೊಡ್ತಾರಲ್ಲ
ಬಡ್ಡಿ ಲಂಗ
ಬಡ್ಡಿಲಿಂಗಗೆ ಅಂದ್ರೆ ಒಂದ್ ಅದ ಒಂದ್ ಲಕ್ಷ ಕೊಟ್ರ ಅಂದ್ರೆ ಎರಡು ಎರಡು ರೂಪಾಯಿ ಬಡ್ಡಿ
ಕನ್ನನ್ ತಿಂಳಿಗೆ
ವರ್ಷಕ್ ಕೊಡ್ತಾರ ತಿಂಗಳಿ ಗೆ ಯಾರ ಒಂದ್ ಲಕ್ಷ ಕೊಡ್ತಾರ
ತಿಂಗಳ ಕೊಡ್ತಾರೆ ಫೈನಾನ್ಸ್ ಒಳಗೆ ತಿಂಗಳಳಗ್ ಬಟ್ಟಿ
ತೆಂಗಳ ಫೈನಾನ್ಸ್ ಮಾಡ್ತಾರೆ ಅದೇ ಬೇರೆ ಇದೇ ಬೇರೆ
ಓಹೋ ನಾನ್ ಆತರ ಮತ್ಕೊಂಡಿದ್ದೆ
ಧಾರವಾಡದಲ್ಲ ಇದ್ಯಲ್ಲಾ ನೀನ್ ಮೆಂಟಲ್ ಆಸ್ಪತ್ರೆಲ್ಲೇ ಇರ್ಬೇಕಕ್ ನೀನ್
ಹ್ಮ್
ಹ್ಮ್ ನೆಕ್ಸ್ಟ್ ನೀನೇ ನೋಡಿ ನಮ್ಮ ಊರಲ್ಲಿ ಸದಾನಂದ ಅವ್ನಲ್ಲ ನೆಕ್ಸ್ಟ್ ನೀನೇ ಸದಾನಂದ ಹ ಅವನು ಸದಾನಂದ ನೀನು ಸದಾನಂದ ಆಗ್. ಆಗತಿಯ ಮುಂದೆ.
ದಿನ ಬ
ಆಗ್ತಯಾ ನೋಡು ಪಕ್ಕ ಇನ್ನು ಒಂದ್ ಎರಡ್ ವರ್ಷ ಅಲ್ಲಿದ್ದಂದ್ರೆ ನೀನ ನ್ ನೋಡದ.
ಎಷ ಎಲ್ಲ ಗುರ ಅಲ್ಲಿ ನಾನ ಒಂದು ಒಂದ್ ಅಷ್ಟೇ ಒಂದು ಎರಡು ತಿಂಗ್ಗಳು ಇರುತ್ತೀನಿ ಬರ್ತೀನಿ ಆಫೀಸ್.
ಏನಕ್ ಬರ್ತ ಮ ಏನಿಲ್ಲ ಅಂದ್ರೆ ಇವಾಗ ಇದು ಮಾಡ್ತಯಲ್ಲಾ ಹೆಮ್ಮೆ ಮಾಡ್ತಿಯಯ ಅಲ್ಲಿ ಅಸ್ಲ್ ಮಾಡ್ತಯಾ
ಹ್ಮ
ಮತ್ತತ್ ಎರಡ್ ವರ್ಷ ಆ ಇತಿಯ ನಾವು ಬಂದ್ಬಡ್ತಿವಿ ನೀನ್ ಕರ್ಕೊಂಡ ಹೋಗು ಬಂದ್ಬಡ್ತಿವಿ ಒಂದ್ ಗಾಡಿಲಿ ಹಾಕೊಂಡ್
ಆಯ್ತಾಯ್ತು
ಹ್ಮ್ ಅದೇ ನಮ್ಮಮಾಯ ಮನೆ ಕಡ್ಸವ್ರೆ ಮುಂದೆ ಮುಂದ್ಗಡೆ.
ಮಜೆ ಆಗ್ತಾನ.
ಹ ಅದೆಲ್ಲ ಏಜ್ ಡಿಬರ್ ಆಗಿದೆ ಮದ್ವೆನ ಆಗಲ್ಲ ಅವರು. ಹಾ ಇವಾಗ ಒಂದ್ ಇಪ್ಪತ್ತೆಂಟು ಇರ್ಬೋದೇನ. ಮೂವತ್ತ ಅಂತೆ ಮೂವತ್ತು ಮೂವತ್ತು.
ಮೂವತ್
ಹ ಇಪ್ಪತ್ತೆಂಟ ಆದ್ರೆ ಚಿಕ್ಕ ವಯಸ್ಸು ಮೂವತ್ ಆದ್ರೆ ಅಂಕಲ್ ಅವರು.
ಈಗ ಅಂಕಲ್ ಆಗ್ಬಿಟ್ಟಂಗ ಮದ್ವೆ ಆಗ್ತೀಯ ಅಂಕಲ್ ಆದ್ರ
ಮತ್ತೆ ಮೂವತ್ ಆದ್ರೆ ಅವ್ರಿಗೆ ಹೆಂಗ ಬಾಯ ಅಂತಾರ ಅಂಕಲ್ ಅಂತ ಕರತಾರ ಅವ್ರಗ. ಹ್ಮ್ ಮತ್ತೆ
ಮೂದಾದ್ರರು ಮದವಲ್ಲ ಇನ್ನು.
ಹಾ ಇನ್ನುೂ ಇಲ್ಲ
ಹ್ಮ್ ನೀ ಮನ್ಯಾಗ ಮಾಡಸ್ಬೇಕಲ್ ಮದ್ವೆ
ಮನೇಲೆೆಲ್ಲಾ ಹೇಳ್ತಾರ ನಾ ಹೇಳೋದ ಹೋಗ್ಲಿ ಅವರಮ್ಮ ಅವರೆಲ್ಲಾ ಹೇಳ್ತಾರೆ ಮನೆವಾಗಪ್ಪಾ ಅಂತ.
ಯಾಕೆ ಅವಂಗಕ ಆಗಲ್ಲ ಮದವೆ ಏನಾದ್ರು ಬೇಕಪ್ಪಾ.
ಆತರ ಏನ್ ಗೊತ್ತಿಲ್ಲ ಅಪ್ಪಾ ಅವ್ರೇನೋ ಮನೆ ಕಟ್ಬೇಕಂತೆ ಬದಕೆ ಮನೆ ಕಟ್ಸಸ್ತಾ ಇದ್ದಾರೆ.
ಹ್ಮ್.
ಹ
ಮನೆ ಕಡ್ಸ ಮದ್ವೆ ಆಗದ ಅವಾಗ ಮೂವತ್ತೈದಕ್ಕೆ.
ಹಾ ಹೋಗ್ಲಿ ಒಂದು ಮೂವತ್ತು ಮೂವತ್ತೈದು ಯಜ್ ಆಗ್ಲಿ ಹ್ಮ್ ಏನ್ ಜಾದರ ಆಕಲ ಅದಕ್ಕಣ
ವಯಸ್ಸ ಇರಲ್ಲಲ್ಲ ಆಮೇಲೆ ಎಲ್ಲಾ ಬೇಜಾಗಿ ಹೋಗಿರ್ತ
ಆಗ್ಲೇ ಏನು ವಯಸ್ಸು ಮತ್ತೆ ಎಷ್ಟು ದಿನ ಇರೋದು.
ಹ್ಮ್
ಏಜಾದ್ರೆ ಆಗ್ಲಿ ಇರಷ್ಟು ದಿನ ಇರ್ಬೇಕು ನೇಮ್ಡಿಯಾಗಿ ಅಷ್ಟೇ.
ಇ ದು
ಸಂದು ವಯಸು.
ಹೌದಾ ನಾನೇನು ಈ ಮಾಡಿದ್ದೆ.
ಹ
ಹ್ಮ್
ಹೌದಾ
ಹ್ಮ್ ಮಜ ಪ್ಲಾನಿಂಗ್ ಏನ್ದೆ ನಿಂದು.
ಮ ಪನ ಚಿಕನ್ ಅಂತ ಮದ್ವೆಲ್ಲ ಏನಕ್ಕೆ ನಮ್ಗೆ ಇಲ್ಲ ಮಾಮ ಅವರ ಅವರು ಒಂದ್ ಇಬ್ರು ಜನ ಅವ್ರೇನು ಮದ್ನೆೇ ಆಗ್ತಾ ಇಲ್ಲ
ಹೌದೌದು ನಮ್ಮ ಮಾಮಾನ್ ಮದುವೆ ಆಗಿಲ್ಲ ಇನ್ನು ಊರಲ್ಲಿ
ಹೌದ
ಅವನು ಕಾಲ್ ಕಾರ್ ಓಡಸ್ತೇನೆ ಊಬರ್ ಅಲ್ಲಿ ಅಲ್ಲಿ ಬೆಂಗಳೂರು. ಹ್ಮ್ ಈ ವರ್ಷ ಮದ್ವೆ ಮಾಡ್ಬೇಕು ಒಂದು.
ಹಾ ಮಾಡಿ ಮಾಡಿ
ಇಲ್ಲಾಂದ್ರೆ ಮತ್ತೆ ಎಕ್ಸ್ಪೈರ್ ಆಗಿಬಿಡುತ್ತೆ ಇಲ್ಲಾಂದ್ರೆ
ಆದ್ರೆ ನ್ಯಾಣ ಸಿಗ್ತ ಇಲ್ಲಾ
ಹ್ಮ್
ಹೆಣ್ಣ ಸಿಕ್ತಾ ಇಲ್ಲ ಅಲ್ಲಾ ಅದ್ಕ್ಕೆ ಮದ್ವೆನು ಲೇಟು ಅದ್ಕ್ಕೆ ಅಲ್ಲೇ ಮದ್ಲೆ ಪಿ ಯು ಸಿ ಟೆಂತ್ ಹೋದಾಗ ನೋಡ್ಕೊ ಬಿಡ್ಬೇಕು ಒಂದ್ ಯಾವ್ದಾದ್ರು ಚೆನ್ನಾಗಿರ ಹುಡ್ಗಿನ ಹ್ಮ ಯಾಕ ಇರ ತರ ನೋಡ್ ಹಾ ನಾನ್ ನೋಡ್ಕೊಂಡಿದ್ದೇನೆ ಅದ್ಕೆ
ಹ ಮತ್ತೆ ಮದುವೆ ಯಾವಾಗಾಗ್ತ್ತೆ
ನಾನ್ ಇನ್ನು ಚಿಕ್ಕವನಲ್ಲ ಆಗಲ್ಲ
ಹ್ಮ
ನೀ ಯಾವಗ್ ಹೋಗ್ತಿರ ಧಾರ್ವಾಡಗೆ
ಇನ್ನೊಂದು ನಾಲ್ಕದಿನ
ಇನ್ನು ನಾಲ್ಕ್ ದಿನಾನ
ಹ್ಮ್
ಓದಕಂತ ಹೋಗಿರ್ತರಿ ಓದ್ಬೇಕು ಸುಮ್ನೆ ಊಗ್ ಬರೋದಲ್ಲ
ಇಲ್ಲ ಸ್ವಲ್ಪ ಪ್ರಲಭಿತಲ್ಲ ಬಂದಿದ್
ಏನ್ ಪ್ರಾಬ್ಲಮ ದುಡ್ಡನ್ ಪ್ರಾಬ್ಲಮ ಆಗಸ್ಕೋಬೇಕು. ಫೋನ್ ಪೆದಲ್ಲಿ
ಹಕ್ಸೋ ಬೇಕು ಸ್ವಲ್ಪ ಇಬರುಗಡೆ ಇಬ್ಬರು ಓದ್ತ ಇದೀವಲ್ಲ ಅಲ್ಲಿ.
ಇಬ್ಬರು ಇದ್ರೆ ಇಬ್ರು ಹಾಕೋಬೇಕು ನೀ ಏನ್ ಬಂದಿ ಇಲ್ಲಿ ದುಡಿ.
ಬಟ್ ಇದ್ರೆ ಸ್ವಲ್ಪ ಖರ್ಚು ಕಮ್ಮೆ ಆಗತ್ತಲ್ಲಾ ಅಲ್ಲಿತ್ತು ತಿಂಗಳ ಐದು ಸಾವಿ ರೂಪಾಯಿ ಖರ್ಚು
ಹಾ ಇದ್ರಲ್ಲಿ ಸ್ಪೀಕರ್ ಹಾಕಕ್ ಬರಲ್ಲ ಗುರು. ಇಲ್ಲ ಇದ್ರಲ್ಲಿ ಸ್ಪೀಕರ್ ಎಲ್ಲ ಅಕಾಕ್ ಬರಲ್ಲ
ಸ್ಪೀಕರ್ ಹಾಕಂತ ಯಾರ್ ಹೇಳಿದ್ದೆ
ನಮ್ ಮಾವ ಹೇಳಿದ್ರು
ಹೌದಾ
ಹ್ಮ್ ಅದ್ಕ್ಕೆ ಏನ್ ಬಂದ್ಬಿಟ್ಟೆ ಏನ್ ದುಡ್ದಕ್ ಬುಟಾ
ಏನಿಲ್ಲ
ಮತ್ತೆ ಏನಕ್ಕೆ ಬರಬೇಕು ಸುಮ್ಮನೆ ಬಸ್ ಚಾರ್ಜ್ ವೇಸ್ಟ್ ಯಲ್ಲ ವೇಸ್ಟ್
ಬಸ್ ಚಾರ್ಜ್ ಏನಿಲ್ಲ ರೈಲ್ವೆಗ್ ಬಂದಿನನಲ್ಲ ಒಂದು ನೂರು ಇನ್ನೂರು ಬಂದೀನಿ
ಮತ್ತೆ ರೈಲ್ವೆ ಅಂದ್ರು ನಿಡುಗುನಿಂದ ಬರಕ್ಲ್ವಾ ಈ ಕಡೆ
ನಡುಗನ್ ದಿಂದ ಅಲ್ಲ
ಹ್ಮ್ ಮತ್ ಯಾದಗಿರಿಯಿಂದ ಬಂದ್ರ
ಇಲ್ಲ ಅಲಿಮಟ್ಟೆ
ನಡ್ಕೊಂಡು ಬೇರೆನಾ
ಹಾ ಅಲ್ಲೇ ಓಕೆ ನಡ್ಗಂದೀನಿ.
ಆಯ್ತು ಇರು ನನ್ ಊಟ ಮಾಡ ಮಾಡ್ತನೆ